ಏನ್ ಮಾಡ್ತಿದ್ದೀರಾ ಹೊರ್ಗಡೆ ಇದ್ರಾ
ಹ್ಮ ಈಗ ಬಂದೆ ಹೊರಗಡೆ ಅದ್ರೌನು
ಹಾ ಹಾ ಊಟ ಆಯ್ತಾ
ನ ಮಾಡ್ತೀನಿ ಲೇಟ್ ಆಗಿ
ಹಾ ಇಲ್ಲ ಇಲ್ಲ ಹ
ಏ ಎರಡ್ ಮೂರ್ ದಿವಸನ ಬಿಜಿ ಆಗ್ಬಿಟ್ಟೆ
ನೀವು ಬಜಿ ಆಗ್ಬಿಟ್ಟಿದೀರಾ ಅಂತ ಮಾಡ್ಲಿಲ್ಲ ಈ ಮೈಸೂರ್ ಗೆ ಹೋಗಿ ತಿನಿ ಅಂದ್ರಲ್ಲ ಆ ಫ್ರೆಂಡ್ಸ್ ಜೊತೆ ಇರ್ತೀರಾ ಅಂತ್ಮ ಬಂದ್ರಾ ಮೈಸೂರ್ಗೆ ಊರಿಗೆ ಹಾ ಹಾ ಅಲ್ಲಾ ಬೆಂಗಳೂರಿಗೆ ಹ್ಮ್
ಹಾ ನೆನ್ನೆನೆ ಬಂದು ಸನಾಯಕಲ್
ಹ್ಮ ಅದಕ್ಕೆ ಮಾಡ್ಲಿಲ್ಲ ಫ್ರೆಂಡ್ಸ್ ಜೊತೆ ಇರ್ತೀರಾ
ಹ್ಮ್
ಹ್ಮ್ ನಿಮ್ದೆ ಸರಿಯ್ತಾಗಿ ಊರ್ಗು ಬೆಂಗ್ಳೂರ್ಗೆ ಮೈಸೂರ್ಗೆಲ್ಲಾ ಓಡಾಡ್ಕೊಬತ್ತಿರ ನಾವು ಎಲ್ ಹೋಗಕ್ಕೂ ಹಿಸೆ
ನೀ ನಾ ಇಲ್ಲಿ ಓಡಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾವೆ ನೀವು ಒಳ್ಳೆ ಓದ್ ಜಾಪ್ ತಕಂದ್ರೆ ಯಾಕ ಯಾಕ ಯಾವ್ ತರ ಇರುತ್ತೆ ಅಂದ್ಮೇಲೆ
ಹ್ಮ್ ಆದ್ರೂ ನಮ್ಗೂ ಹೋಗ್ಬೇಕು ಬಟ್ ಅ ಆದ್ರೆ ನೋಡ ಅದು ಅದು ಇದೊಂದು ಮೈಂಡ್ ಸೆಟ್ ಅಲ್ಲ ಕೆಲ್ಸ ಇಲ್ಲ ನಾವ್ ಎಲ್ಲಿಗೋಣ ಕೆಲಸ ಇಲ್ಲ ಎಲ್ಲಿಗೋದು ಅನ್ಸುತ್ತೆ ಎಲ್ಲಾರು ಹೋಗ ಂದರುನೂ ಪಷ್ಟ್ ಕೆಲ್ಸ ತಕೋಬೇಕಪ್ಪಾ ಓದ್ಬೇಕು ಓದ್ಬೇಕು ಅನ್ನೋದ ಇರುತ್ತೆ ಎಲ್ಲೋದ್ರೂ ಒಂಥರ ಖುಷಿಯಾಗಿ ಇರಕ ಆಗಲ್ಲ ಹ್ಮ್
ವಟ್ಟ್ ಏನು ಮಾಡಕ್ ಅಗಲ್ವಲ್ಲ ಇವತ್ತು ಇರ್ತ ನಾಳ ಇರತವ ಯಾರ ಗೊತ್ತ್
ಹೌದು ಹ ಒಂದ್ ಒಂದ್ ಸತಿ ಹಂಗ ಅನ್ಸತಿ ಹ್ಮ್
ನನ ಅದಕ್ಕೆ ಹ ಓಡಾಡಿಕೊಂಡು ಬರ್ತೀನಿ ಅಲ್ಲಿ ಇಲ್ಲಿ
ಹ್ಮ್ ಹ್ಮ್
ನಾನ್ ಆಕ್ ಮೊದಲು ಮೈಸೂರಿಗೆ ಹೋಗ್ತಿದ್ದೆ ವಾರಕ್ ಒಂದ್ಸತಿ ಎರ ಹೋಯಿತೇ ಸುತ್ತಾಡಿಕೊಂಡು ಬರ್ತಾ ಇದೀನಿ ನಾನು
ಹಾ ಹಂಗ್ ಓಡಾಡ್ಕೊಂಡೆ ಇರ್ಬೇಕು ಸುಮ್ನೆ ರಿ ಆಗ ಒಂತರ ಫ್ರೀ ಆದಂಗ ಆಯ್ತ ಒಂದೇ ತ ಇರದು
ಇವಾಗ ಹೋಗಲ್ಲ ನಾನ್ ಅಷ್ಟ ಜಾಸ್ತಿ ಇವಾಗ ಅಂದ್ರ ಸ್ವಲ್ಪ್ ಈ ಕೆಲ್ಸ ಏನಾದಾರ ಬಿಟ್ಬಿಡ್ರೆ ಹೋಗಯ್ತೀನಿ ಮತ್ತೆ ನಾಳೆ ನಾಡಿದ್ದು ತಿರಗ ಮತ್ತೆ ಊರ್ ಹೋಬೇಕು
ಹಾ
ಹ ಒಂದು ಎಂಗೇಜ್ಮೆಂಟ್ ಐತೆ
ಹ ಹ ಊರಗ ಹೋಗ್ಬೇಕಾ
ಹಾ ಅವನ್ ಎಂಗೇಜ್ಮೆಂಟ್ ಆಯತ ಆ ನಮ್ಮ್ ಅಕ್ಕುನ ನೋಡ್ಕೊ ಬರ್ಬೇಕಕ್ ಹೋಗಿದ್ದು
ಹ್ಮ ಹ್ಮ ಹ್ಮ ಎಲ್ಲ ಅನೂರಲ್ಲ ಇಲ್ವಾ ಹ ಹ್ಮ್ ಸರಿ ಹ್ಮ ಇನ್ನೇನ್ ಸಮಾಚಾರ ಫೋನ್ ಮಾಡಿದ್ರ ನ ಸುಷ್ಮಂಗ ಏನಾದ್ರು ಸುಷ್ಮಾ ಏನಾದ್ರು ಮಾಡಿದಲ ಬ್ಯುಸಿ ಆಗ್ಬಿಟ್ಟವಳೆ ಅನ್ಸುತ್ತೆ. ಹಾ ಎಲ್ಲ ಕರ್ಕೊ ಬರ್ತಾರ ಇವತ್ತು ಡಿಸ್ಚಾರ್ಜು ಅಂತ ಹೇಳ್ತಿಲ್ಲಪ್ಪಾ ನಾನು ಮೆಸೇಜ್ ಹಾಕಿದೀನಿ ನಾನು ಬೆಳಿಗಿಂದ ಓದೋದು ಕೆಲ್ಸ ಅದು ಇದು ಆಯ್ತು ಹ್ಮ್ ಈಗ ಮಾ ಮಾಡ್ದೆ ನೋಡಿಲ್ಲ ಒನ್ಲೈನಲ್ಲಿ ಇಲ್ಲ ಹ್ಮ್
ಈ ಆಮೇಲೆ ನೀವು ಹ ಈಗ್ ಮಾಡ್ತ ಅನ್ಸತದ ಎಷ್ಟು
ಹಾ ಹ ನಂಗ ಅಯ್ಯೋ ಅವಳ್ ರಿಪ್ಲೈನೇ ಮಾಡಲ್ಲ ನ ಕಾಲ್ ಮಾಡಕ್ಕೆ ಭಯ
ಜಿಲ್ಲ ಆಕಡ ಮತ್ತ ಕಾರ ಜಾಸ್ತಿ ಹನಾ
ಹಾ ಮಾಡಕ್ಕೆ ಭಯ ನಂಗ ಈಗ ಎಲ್ಲಾರೂ ಇರ್ತಾರ ಏನು ಅಂತ ಭಯ ಏನಿಲ್ಲ
ಏ ಹುಗಿ ಹುಡ್ಗಿ ಅದ ಹುಗಿದಕ್ಕಕ್ ನೀನೇ ಮಾಡಕ್ ಬಯ ಅ ನಾನ್ ಮಾಡ್ರ ರಿಸ ಮಾಡ ಅವಳ
ಹ್ಮ ಅಂದ್ರೆ ನಮ್ ಸರು ಹೋಗಿರ್ತಾರೆ ಎಂತ ಅವ್ರಪ್ಪ ಇದ್ರೆ ಏನು ಭಯ ಇಲ್ಲ ಅವ್ರರು ಮನೇಲಿ ಯಾರಿದ್ರುನು ನಮ್ಸರ್ ಹೋಗಿದಾಗ ಏನಾರ ಅಂದ್ಬಿಡ್ತಾರೆ ಅಂತ ಭಯ
ಅವರು ಹೋಗಿಲ್ಲಗತ್ತ ಮೇಲೆ ಹೋಗಿದಾರಾ
ಆಮೇಲೆ ಮಾತಾಡ್ಕೊಂಡ್ ಇರಕ್ ಅಂತ ಏನಾರ ಅಂದ್ಬಿಡ್ತ ಅಂದ್ರೆ ಉರಗ ಹೋಗೋರೆಲ್ಲ ಇವತ್ ಹೇಳಿದ್ಲು ಬರ್ತ ತಾರೆ ಡಿಸ್ಚಾರ್ಜ್ ಮಾಡ್ಸ್ಕೊಂಡ್ ಅಂತ ಅಂದ್ಲು ಅದಕ್ಕೆ ಮನೇಲಿ ಇರ್ತಾರೆ ಅನ್ಬಿಟ್ಟು. ಫೋನ್ ಮಾಡಕ್ ಹೋಗ್ಲಿಲ್ಲ ಹ್ಮ
ಅದೇ ಮಾತಾಡಿದ್ರ ಎಂತ ಓದ್ಕ್ದ ಮಾಡ್ರೆ
ಹ್ಮ ಹೌದು ನಾವ್ ಅಲ್ಲೇನೆ ಇನ್ಸ್ಟ್ಯೂಟ್ಲ್ಲೂ ಅಷ್ಟು ಈ ಕ್ಲೋಸಾಗಿ ಇದ್ರುನು ಮಾತಾಡ್ತಿರ್ಲಿಲ್ಲ ಈಗೋದಾಗ ಮಾತ ಪಿಸ ಪೀಸ್ ನಾವು ಅಲ್ಲೇ ಕುೂತ್ಕೊಂಡಿಲ್ಲ ಆದ್ರೆ ಹ್ಮ್ ಸರ್ಗೆ ಭಯ ಇನ್ ಯಾರಿಗೂ ಭಯ ಇಲ್ಲ
ಜ ಜಾಬ ತಗಳಿ ಬೇಗ ಪಾರ್ಟಿಗೇಟಿ ಕೊಡ್ಸವ್ರೆ ಅಷ್ಟೇ
ಹ ಹ
ಜಾಬ್ ತಗಾದ್ಮೇಲೆ ಎಲ್ಲಿ ಸಿಕ್ತಾರೆ ಕೈಗ ಬಿಡಿ.
ಷ್ಟನ್ ಆಾಗೈತೆ ನಾವ್ ರೆಡಿ ಇರ್ಬೇಕಷ್ಟೆ ಹ.
ಅದೇ ಹೇಳಿದ್ದು ಜಾಬ್ ತೇಕಂದ್ರ ಪಾರ್ಟಿ ನು ಇರತ
ಹು ಏನಿಲ್ಲ ಹಂಗೇನಿಲ್ಲಪ್ಪಾ ನಮ್ ಕೈಲಿ ಎಷ್ಟ ಆಗುತ್ತೋ ಅಷ್ಟಾರು ಮಾಡ್ತೀವಿ ಹ್ಮ್
ಹ್ಮ ನೋಡ್ಕೋ ಸಿಚುವೇೇಶನ್ ಹಿಂಗ ಇರಲ್ಲ ಟೈಮ್ ಈಗ ಅತರ್ ಇರತದ
ಯೆ ಹಂಗೆಲ್ಲ ಏನಿಲ್ಲ ಕೊಡ್ಸಕ್ ಕೊಡ್ಸಕ್ ಇರ್ಸಕ್ ಆಗ್ಲಿಲ್ಲಾನು ನಿಮ್ಗೆ ವಿುಷ್ಯನಾರು ತಲುಪಿಸತೀವಿ
ಹ್ಮ ನಾನು ಪಾ ಗೊತ್ತು ಗೊತ್ತು ಕೆೇಳಸ ಆಯ್ತ ನಾನು ಪಾಟಿ ಗಿಟ್ಟ ಆದ್ರೆ ಡೈರಿ ಮಾಡ
ಹ್ಮ ಹೌದು ಅದ್ನ್ ಅದ. ನೀವು್ ಕೇಳ್ತಿರೋದಲ್ವಾ ಕೆಲ್ಸ ಸಿಕ್ದಾಗ ಮಾತಾಡ್ಸ್ತಿರೋ ಇವು ಹೇಳಏಾದ್ರೂ. ಹೇಳ್ತೀವಿ ಇಲ್ಲಪ್ಪಾ ಇವ್ರು ನಮ್ ಟೈಮಿಂಗ್ ಸಿಕ್ಕಿದ್ರು ನಮ್ಗೆ ಎಲ್ಪ್ ಮಾಡಿದ್ರು. ನಮ್ಗಿನ್ ಫ್ರೆಂಡ್ ಆಗಿದ್ರು ಅಂತ ನಾ ಹೇಳ್ತೀವಿ ಇಲ್ಲಪ್ಪ ನ. ನಾನಂತೂ ನೆನಪುಸ್ಕತೀನಪ್ಪಾ ಹ್ಮ್. ಸುಷ್ಮಾ ಮರಿತ್ ಬಿಡ್ತಾಳ ಏನು. ಮರಿಯಲ್ಲ ಅವಳನು ಆದ್ರೂ ನಮ್ಗೆ. ಹ್ಮ್.
ಅವಳ ಏನ ಇಲ್ಲ ಮಳ ಚೆನ್ನಾಗಿದ್ರೆ ಸರಿ ಎಲ್ಲ ಖುಷಿಯಾಗಿ. ನಾವ್ ಕರ್ದಾಗ ಬಂದು ಹೋಗೋದು ನೀವ್ ಕರ್ದಾಗ ಬಂದು ಹೋಗೋದು ಇರ್ತರದಲ್ಲ. ಬಟ್ ಏನ ಗೊತ್ತ ನಾ ಎಮೋಲ್ಲಿ ಏ ಅಟಚ್. ನಾನ ಹದ್ರೆ ಶಲ್ಲ ಆಗಿಲ್ಲ ನಂಗಗೆ ಗೊತ್ತು ಆತರ ಆಗ್ಬಿಟ್ರೆ ಬಟ್ ಬೇರೆ ತರ ಒಂದು. ಇದದತೆ
ಬಟ್ ಸುಸ್ುತ್ ಹೊಸು ಕ್ಲೋ ಆಗ ಅವನ ಇಲ್ಲಂತ.
ಹಾ ಅಳಿರ್ನಿಲ್ವಾ ನಂಗುನು. ಟೈಮ್ ಕೊಡಕ್ಯ್ತಿಲ್ಲಾ ಪಾಪ ಫೋನ್ ಮಾಡ್ತಾ ಇದ್ನ ಅಂತ ಹೇಳ್ತಿದ್ಲು ಮೊನ್ನೆ ಮಾಡಿದ್ದೆ ನಿೆನ್ನೆ. ಇನ್ನೆಲ್ಲ ಮೊನ್ನೆ ಮಾಡಿದ್ದೆ ಹಾ ಶನಿವಾರ. ಹೇಳ್ತಿದ್ಲು ನಂಗ್ ಅವನಿಗೂ ಟೈಮ್ ಕೊಡಕ್ ಆಗ್ತ. ಇತ್ತಲ್ಲಾ ಇಲ್ಲಿ ನಮ್ ಅವ ಅವಣ್ಣ ಅವ್ರಲ್ಲ ಅವ್ರಿಗೂ ಟೈಮ್ ಕೊಡಕ ಆಯ್ತಿಲ್ಲ ಜಗಳಾ ಆಡ್ದ. ಅಂತ ಹೇಳ್ತಿದಲ ಹ್ಮ್.
ನನ್ಗೆ ಟೈಮು ಅದದೆಲ್ಲ ನಂದ ಮತ್ತ ನನ್ನ ಪ್ರಾಕ್ಟಿಕಲ್ ಟೈಮ್ೊಂಡಿಲ್ಲ ಅದಲ್ಲ ಆಥರ ಎಲ್ಲ. ಬೇದರ್ ಇದಾರ ಆತರ ಏನಿದೆ ಬಟ್ ಇರೋದು ಏಳ್ಬೋಟ್ಟು. ಕಣ್ಣಗ ಏನಾದ್ರೂ ಓದ್ಗಾಟಮ ಓದ್ಕೋಬೇಕು ಏನ್ ಮಾಡ್ಬೇಕು ಅದ್ ಮಾಡ್ಬೇಕು. ಸಣ್ಣ ಸಣ್ಣ ದಿವಸದಲ್ಲಿ ಯ್ಯಾಗ ಮಾಡೋದದೆಲ್ಲ ನಂಗೆ ಇಷ್ಟ ಇಲ್ಲ. ನಾ ತರ ವ್ಯಕ್ತಿ ಇದು.
ಹೌದು ಒಬ್ಬೊಬ್ರು ಹೆಂಗೆ ಗೊತ್ತಾ ಅದೇ ಅದೇ ಒಂದು ಅಡ್ವಾಂಟ. ೇಜು ಟೈಮ್ ಪಾಸ್ ಮಾಡಕೆ ಅದು ಹೇಳುದ್ನಲ್ಲ ಅ ಯಾವನ ಒಬ್ಬ ಸೈಕೋಗ್ ಮಾಡ್ತ. ಿದ ಅಂತ.
ಹ್ಮ್ ಹ್ಮ ಹ್ಮ ನಂದೇನಪ್ಪ. ಅವ್ಳಾಗ ಕಾಮಿಡ ಕಿಡ ಮಾಡ್ಕ ಅದ ಮಾಡ್ಕ. ಹ ಮಾಡ್ತಿದಿ ಬಟ್ ನಮ್ಗೆ ಆತರ ಟೈಮ್ ಕೊಟ್ಟಿಲ್ಲ ಮಾಡಿದ. ಇಲ್ಲ ಏನಪ್ಪ ಅಂದ್ರ ಎಷ್ಟಸ್ ಬ. ಸ್ಟಾರ್ಟಿಂಗ್ ಏನಂದರೆ ಅದೇ ತರ ಇರಬೇಕು.
ಅಷ್ಟೇ ಹಾ ನಿಜ. ಏನ ನೋಟಿಫಿಕೇಶನ್ ಆಗ್ತವೆ ಈಗ ಏನ ಸ್ಟಾರ್ಟ್ ಆಗುತ್ತೆ ಒಂದ್ ವರ್ಷ ಇನ್ನೇನು. ಹು ನಾವು ಡಿಸೆಂಬರ್. ಇಪ್ಪತ್ತ ಆಾರನೇ ತಾರೀಕು ಕೊನೆ ಎಕ್ಸಾಮ್ ಬರೆದಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಅಲ್ಲಿ. ಎರಡು ವರ್ಷ ಹಿಂಗೆ ಒದಡಿಕೊಂಡು ಬಂದಿದ್ದೀವಿ ಒಂದ ಇದ್ರಲ್ಲಿ ನಂಬಿಕೆ ನಮುನ್ ನಮ್ಮಮೇಲೆ ನಮಗೆ ನಂಬಿಕೆ ಇಟ್ಕೊಂಡ್ ಹೆಂಗೋ ಬಟ್ ನಂಗ ಜೊತೆ ಸುಷ್ಮಾ. ಸುಷ್ಮಾ ಇದ್ದಕ್ಕೆ ನಾನನ್ ಇನ್ನ ಕಂಟಿನ್ಯೂ ಮಾಡ್ತೀನಿ ಸುಷ್ಮಾ ಇಲ್ಲಾಂದ್ರೆ ನಾನು ಬಂದ್ಬಿಡ್ತಿದ್ದೆ ಈ ಕಡೆಗೆ. ಏನಾದ್ೂ ಬೇರೆ ಮಾಡಕ್ಕೆ ಹ್ಮ್.
ಇಲ್ಲ ನಿಮ್ ಡಿಸಷನ್ ನಾ ಅದು ಬಾ ನಿಮ್ ಪ್ರೈವ ಪ್ರೈವೇಟ್. ಎಷ್ಟೇ ಅ ಅಚೀವ್ಮೆಂಟ್ ಆದ್ರೆ ಓಕೆ ನೀನ್ ಜಾಬ್ ಅಲೈ ಮಾಡ್ತನಿ ಅಂದ್ರೆ ಪ್ರೈವೇಟ್ ಬೇಡವೇ ಬೇಡ. ನೆನ್ನೆ ಹೇಳ್ತಿರೋದು ಗೋರ್ಮೆಂಟ್ ನಿಮ್ ಪೊಸಿಷನ್ನು. ಗೌರ್ೆಂಟ್ ಒಂದ ಪೊಸೀಷನ್ನ್ ಕೈ ಸ್ವಲ್ಪ ಜನ ಕೆಲಸನ ಮಾಡ್ತಾರ ನೀನ್ ದುಡ್ಡು. ಇರ್ತದ ನಿಂ ಏನೊಂದು ಗೌರವನ ಇರ್ತದೆ ಬ ಕಾರ್ಪೊರೇಟ್ ಅದೇ ಇದೆಲ್ಲಾ.
ನಿದಾನ
ಬಟ್ ನಾನು ಸುಷ್ಮಾಅನುಭವ ಸುಷ್ಮಾನಾ ಅಬ್ಸರ್ವ್ ಮಾಡಿರ ಪ್ರಕಾರ ಅವ ಅದುವರೆಗೂ ರೀಸನ್ಸ್ ಕೊಟ್ಟಿಲ್ಲ ಮಾತಾಡಕ್ಕ ಆಗಲ್ಲ ಹಂಗಲ್ಲ ಹಿಗಲ್ಲ ಅಂತ ಅದು ಇದು ಏನು ರೀಸನ್ ಕೊಟ್ಟಿಲ್ಲ ಇರೋದಿಲ್ಲ ಹೇಳೋದ ಬಟ್ ಆತರನ ಇದೆ ನನ್ಗೆ ಒಂಥರ ಇದ್ದೆ ಇರ್ತದ ರೇಗಸ ಇರ್ತೀನಿ ಸುಮಗೆ ಗೊತ್ತಿರ್ತ ನಂಗೆ ಗೊತ್ತಿದ್ರು ನಾನ್ ರೇಗಿಸ್ತೀರ್ತೀನಿ ಗೊತ್ತಾ ನಿಜ ಹೇಳಿಬಿಡಬೇಕು ನನಗೆ ಇಲ್ಲಿ ಅವಳೇ ಅಂತಾರೆ ನಮ್ಮ ಮನೆ ಆದ್ರರು ಅಷ್ಟೇ ನಿಜ ಹೇಳಿಬಿಡ್ಬೇಕು ಏನಿದ್ದು ಆದ
ಹ ಹೌದು ಅದೊಂದ ನಂಬಿಕೆ ಅಲ್ಲ ಸುಮ್ನೆ ಸುಳ್ಳು ಹೇಳದು ಆಹಾ ಆಮೇಲ್ ಮಾಡ್ತೀನಿ
ಆತರ ಆದ್ರೆ ಆ ನಿಜಾ ಗೊತ್ತಾಗಬಿಡತ್ತೆ ಹ್ಮ್
ಏನು ಮಾಡೋಕೆ ಆಗಲ್ಲ ಅದಿಕ್ಕೆ ನಾನು ಬೇಗ ಅವ್ರನ್ನ ಅವಲಳಿಗೆಲೊದು ಅಷ್ಟ ಬೇಗ್ ಜಾಬ್ದತಕೊ ಆ ಗಲಾಟಿ ಏ ಗಲಾಟಿ ಅದುಇದು ಅಂತ ತಲೆ ಕೆಡಿಸ್ಕೊಳೋಕ್ಕೆ ಹೋಗಬೇಡ ಇಲ್ಲ
ಹ್ಮ್ ನಿಜ ಒಂದೊಂದು ಒಂದೊಂದು ಟೈಮ್ ಹಂಗ ಮಾಡ್ಬಿಡ್ತಾವ ಎಲ್ಲಾ ಬೇಕ್ ಏನ್ ಗೊತ್ತಾ ನಮ್ಮ್ ಹಣೆ ಬಾರನೋ ಏನೋ ಆ ಟೈಮ್ಗಳಿಗೆ ಏನಾದ್ರು ಒಂದೊಂದು ಹುಷಾರ್ ತಪ್ಪೋದು ಏನಾದ್ರು ಒಂದೊಂದು
ನಾನ್ ನಿಜ ಓದ್ಬೇಕು ಓದಬೇಕಂದು ಯಾವ ಟೈಮ್ಯಿಂದ ಗೊತ್ತಾ ನಾನ್ ಹತ್ತನೇ ಕ್ಲಾಸ್ ಅಂಕ್ಕತಿದ್ದಿ ಒಂದೊಂದ ಒಂದೊಂದು ಬತ್ತನೇ ಇರ್ತಿತ್ತು ಬಟ್ ಮೈಂಡ್ ಸೆಟ್ ಹೋಗ್ಬಿಡ್ತು ಓದೋ ಕಡೆ ಇಂಟರೆಸ್ಟ್ ಹೋಗಿಬಿಡ್ತು
ಅದ ಹಂಗೆ ಈಗ ನಮ್ಮ ಮನೇಲ್ಲ ನೋಡಿ ನನ್ ತಂಗಿ ಕೆಲ್ಸಕ್ಕೆೋಯ್ತಾಳೆ ನಾನು ಓದ್ತಾ ಇದೀನಿ ಅದು ಇದು ಹೆಂಗ್ ಅನ್ನಿಸಿಬಿಟೈತೆ ಅಂದ್ರೆ ಈಗ ಯಾರ ಕೇಳಿದ್ರೆ ಓದ್ತಿದೀನಿ ಅನಕ್ಕೂ ನಂಗೆ ಮುಜಗರ ಆಗ್ಬಿಟ್ಟೈತ್ ಹಂಗ ಅನ್ನಿಸಬಿಡುತೆ ಒಂದೊಂದು ಸರಿ ಓದ್ ನಾನು ಏನು ತಪ್ಪು ಕೆಲಸ ಮಾಡ್ತಿಲ್ಲ
ಬಟ್ ನಾನ್ ಹೇಳೋದು ಕೋಲಿಲ್ಲಿ ಆ ಮೈಂಡ್ಸೆಟ್ ಈವಾಗ ಓದಿದ್ರೆ ತೆಗೆದು ಹಾಕಿಬಿಡು ಯಾರ ಏನ್ ಅನ್ಕೊಂಡರು ಅಷ್ಟೇ ಅದು ಇದಾಗಲ್ಲ ಬಟ್ ನಿನ್ ಮೈಂಡ್ ಸೆಟ್ಏನಿದು ಅದು ಮಾತ್ರ ನಿಂದ ಆತ ಆತರ ಥಿಂಕ್
ನೀನು ಏನು ಮಾಡ್ತಿಲ್ಲ ಅಂತ
ಆತರ ನೀ ಥಿಂಕ್ ಮಾಡಕ್ ಹೋದ್ರ ನೀವ್ ಓದ್ತಿರದೂ ಬೆಲೆ ಇರಲ್ಲ
ಹೌದು
ಓದಿದ್ರೆ ಏನ್ ಅನ್ಕೋತರ ನಮ್ಮ ಕೆಲಸಕ್ಕೆ ಹೋಗ್ತಾಳ ಆತರ ಥಿಂಕ್ ಮಾಡಿದ್ರೆ ನೀನು ಅನ್ಕೊಂಡಿರೋದಕು ಬೆಲೆ ಇಲ್ಲ ನೀನು ಓದಿರೋಕ್ಕು ಬೆಲೆ ಇಲ್ಲ
ಮನೇಲಿ ಏನಾರು ಕೇಳ್ದಾಗ ನೀನು ಎಲ್ಲಾದ್ರೂ ಹೋಗಿದ್ರೆ ಹಾಕದು ಹೋಗ್ತಿದ್ರೆ ಆಗದು ಅಂತ ಅನ್ಬಿಡ್ತಾರಲ್ವಾ ಅವಾಗ ಒನ್ಸತಿ ಅಂಗನ್ಸತಿ ಹ್ಮ್
ಅದ ಏನುಕ್ಕೆ ಅಂತಾರೆ ಹೇಳು ಫಿನಾನ್ಸಿಯಲ್ ಪ್ರಾಬ್ಲಮ್ ಇದೆ ನಿಂದು ಬಟ್ ನೀನು ಕೆಲಸಕ್ಕೆ ಸೇರ್ಕದ್ಮೇಲೆ ಎಲ್ಲ ಸಾಲ್ವೆ ಆದಾಗ ನೀನ್ ಮಾಡಿದ್ದೆ ಸರಿ ಅಂತಾರಾ ಲಾಸ್ಟಗೆ
ಹೌದು ಹೌದು
ನೀವು್ ಮಳ ಸರಿ ನೀವ್ ಹೋಗಿದ್ರ ಸರಿ ಮೂಡಸ ಕಷ್ಟ ಪಡಿದೂ ಸರಿ ಸರಿ ಆಯ್ತಲ್ಲ
ಹಾ ಮಾಡ್ತೀನಿರೋ ಮಾಡ್ತೀನಿ ಮಾಡ್ತೀನಿ